ಹಲೋ
ಕೇಳಿಸ್ತದಯ
ಆ ಹೇಳು
ಏನ್ ಮಾಡ್ತಾದೀರಾ
ಸುಮ್ನೆ ಕುತ್ಕೀನಿ ನೀನು ನೀ ಏನ್ ಮಾಡಡ್ತದ ಹ್ಮ್
ಹಲೋ
ಏನ್ ಮಾಡ್ತಿದ ನೀನು
ಕಸತ ಚೆನಗೆ
ಕೇಳಿಸತದೆ ಹೇಳಪ್ಪಾ ನಿನ್ ಫೋನ್ ಏನಾಗಿದ್ದಲ್ಲ
ಇಲ್ಲಕ್ಕಣಾವ್ ಕಾಲ್ ಬರ್ತಾ ಇದ್ದ ಹೆಂಗೆ
ಯಾ ಅಷ್ಟೊಂಗ್ ಬೀಜ ನಾನ
ಉದ್ರಿ ಹಚ್ಚಿದಿದ್ದಾರೆ ಉದ್ರಿ ಅವರೆಲ್ಲಾ ಪಾಲ್ತು ಮಂದಿ ಉುದ್ರೆ ಆದ್ರೆ ಗೊತ್ತಾಗುತ್ತಲ್ಲ ಅವ್ರ ಹೆಚ್ಚಿದ್ರೆ
ಹೌದಾ ಪೇನ ಬೆಳಿಗ್ಗೆ ಹೇಳಿದ ನಿನ್ಗೆ ಅವನು ಅವನ್ ಅವನ್ ಕಾಯಗೆ ಕೊಟ್ಟಿದ್ದ ಆಚೆ
ಸಾಯಂಕಾಲ ಇಲ್ಲಿಂದ ಅವ್ನು ಕೊಡ್ತೇನೆ
ಎಲ್ಲಿ ನಿಜ್ವಾಗ್ಲುೂ ಫೋನ ಅಲ್ಲಿ ಚಾರ್ಜ್ ಎಲ್ಲಾ ಅದಕ್ಕೇನಾನ ನೀನ್ ಹೇಳ್ತಾ ಇರೋದ ಇವಾಗ ಎನಿ ಕಂಡೀಷನ್ ಫೋನ್ ಕಟ್ಕಳ್ಸೋದು ಇಲ್ಲ ನಾ ಬೆಳಿಗ್ ಏನ್ ಕಟ್ ಕಳತಾನೆ ಒ ಗಾಡಿಯ ಕೈ
ಏ ಇಲ್ಲ ಕಣ ಅವನು ಶಾಪರಲ್ಲಿ ಕೆಲ್ಸ ಮಾಡಕ್ ಕೆಲ್ಸ ಮಾಡಕ್ ಬಂದಿದ್ದಾನ
ಬಂದ್ೂಪಾಯಿ ಇಲ್ಲ ಅ ಡಿಕ್ಕ ಎಲ್ಲಿ ಆಗ್ತಿದನಲ್ಲ ಅವನು ಚಾರ್ಜಿಂಗ್ ವರಿಯನ್ ದೊಡಾಗ ಆತದ ಅದು
ಇಲ್ಲ ಕಣ ಅವ ಜರಾಗ ಫೋನ್ ಮಾಡ ಅಂತ ಹೇಳನಿ ಅವನ್ಿಗೆ ಅಗ್ನಿಿಸುದ್ರದಲ್ಲಿ ಕೊಟ್ಟು ಬರ್ತೆೇನೆ ನಾನು
ಇವಾಗ ಇವಾಗ ಹೋಗ ನನ್ ಇವಾಗ ನನ್ ನ ನ ನಂಬೋದಿಲ್ಲ ನನ್ ರೂಮ್ಗೆ ಹೋಗಿ ಚಾರ್ಜಿಂಗ್ ಇರೋ ಇಯರ್ಫೋನ್ ಇಐದೆ ಬ್ಲೂಟೂತ್
ಹಾ ನ ಇಟ್ ಕಳಿಸಸ್ತೇನೆ ನ ಇಟ್ ಕಳಸ್ತೇನೆ ಅಾಕಂದ್ರೆ ಬಕ್ಕಂಬ ಬಸಿಗ ಅವ ಕಂಟಿತ ಐ್ತೆನ ಅಂತ ಹೇಳಿದಾನ
ನೋಡ್ ಮ್ಯಾನಾನ್ ನಿನ್ಗ ದುಡ್ಡು ಕೊಡೋದ ದುಡ್ಡೇ ಕೊಡಲ್ಲ ನು ಸಾವಿರ ರೂಪಾಯಿ ಹ್ಮ ಗಲತ್ ಕಟ್ಟ ಕಳ ಅಂದ್ರ ದುಡ್ಡು ಕೊಡತ ನಿನ್ಕಂದ್ರೆಲ್ಲ
ಓಕೆ ಓಕೆ ಕಳಿಸ್ತೀನಿ ನಮ್ಮಗೆ ಸೀರಿಯಸ್ನೆಸ್ ಅಂತೇಳಿ ಹಳ್ತದೆಗೆ ಗೊತ್ತಾಗಲ್ಲ ಕ ಕಳ್ಸಲಿಲ್ಲ ಅಂದ್ರೆ ಆಮತ್ ಬೇರೆ ಕ ಂತೇಳಿದ್ರನ್ನ ಕೇಳ್ತಾಲ್ಲ ಅಂದ್ರೆ
ಹ್ಮ್
ನಮ್ಮರ ಕಾಗಲ್
ಅವನ್ ಬಂದಿ ನಾ ರಾಜು
ಇಲ್ಲ ಕಣ ಅವನು ಊರಲ್ಲ ಇದಾನೆಲ್ಲಾ
ಅವನ್ ಫೋನ್ ಮಾಡಿದ ನಿನ್ಗ
ಏ ಇಲ್ಲ ಇವರು ರತ್ರಿ ಅಲ್ಲಿೇ ನಾನನ್ ಮೆಸೇಜ್ ಮಾಡಿದ್ದೆ ಮಾತಾಡ್ಬೇಕಂತೆ
ಹ್ಮ್
ಅವನು ಇ ಪಿಕ್ ಮಾಡ್ಲಿಲ್ಲ
ಹ ನನ್ ಮಗನಿಗೆ ಏ ನೀ ಸ್ಕ್ರೀನ್ ಚೈ ನೋಡ್ದಾಗ ನಿನ್ ದೊಡ್ಡು ಆಮೇಲೆ ನೋಡಿ ನಿನ್ಗೆಸ್ತಾನೆ ಕಾಲ್ ಮಾಡಂತ
ಹೌದಾ
ಸ್ಕ್ರೀನ್ ಷಾಟ್ ಒಡ ದಾಕೋ ಆಮೇಲೆ ನೋಡಿಿನಗೆ ರಿಟರ್ನ್ಫೋನ್ೋಸ್ತ ನಾನು
ಹ್ಮ್
ಊರಲ್ಲಿ ಏನ್ ಮಾಡ್ತದೆ ಸುಮ್ನೆ ಊರಲ್ಲಿ ಏನ್ ಮಾಡ್ತ ನವು್ನ್ ಇವಾಗ
ಊರಲ್ಲಿ ಏನಿಲ್ಲ ಕಣವ ಅದೇ ಕ್ರಿಕೆಟ್ ಆಡ್ತಾರ ಆಡ್ತತ ನಂಬ್ರವು
ಯ ನನ್ ಮಕ್ಳ ನಾನು ಹೇಳ್ತೇನ ಇವತ್ ನಾ ಒಂದ ಊರಿಗೆಗ್ ಬಂದೀಿ ನ ಎಲ್ರಿ ಹೇಳಿದ್ದೀನಿ ಈ ತರ ಮಾಡ್ಬೇಕಂತ
ಹಾ
ಈ ತರ ಮಾಡ್ಬೇಕಕ್ಂತ ಹೇಳಿದ್ದೇನೆ ನಾನು
ಹ್ಮ
ಎಲ್ರೂ ನಂದ್ ಮಾಡು ನಿಂದ್ ಮಾಡು ಅಂತ ಹೇಳ್ತಾರೆ
ಉರಲ್ನ ಅವ್ರ ಕಲೆ ಎಷ್ಟು ಮೇಂಟೈನ್ ಮಾಡೋದಾಗತ್ತೆ ಬಟ್ ಅಂದ್ರೆ
ಏ್ ದುಡ್ಡು ಅಂದ್ರೆ ಯಾರಾದ್ರೂ ಮಾಡ್ತಾರಲ್ಲ ಈ ನೀ್ ಬರ್ತಾ ಇದ್ದೆ ಊರಿಗೆ ಇವತ್ತ
ಊರಿಗಿ ನೋಡ್ಬೇಕು ಕಣು ಬಂದ್ರೆ ಇಷ್ಟು ಎಷ್ಟು ಬೇಕ ಬಂದ್ ಏನ್ ಮಾಡ್ಲಿ ಏನ ನಾಲ್ಕೈದು ದಿನಲ್ಲ ಸುನಿ ಇಲ್ಲಯಾದ್ರೂ ಓದ್ತನನೆ ಅಲ್ಲಿಯಾದ್ರೂ ಓದೋದಾಗಲ್ಲ
ನಮ್ ಜಮೀನಲ್ಲಿ ಕಳೆ ಬಿದ್ದಿದ್ದೆ ಬರಲ್ಲೇ ಒಂದ್ೆರಡು ದಿನ
ಏ ಆಗಾರ್ ಕಣ ಅದೆಲ್ಲ ತುಂಬಾ ಬಿಸಿಲು ಇದೆ ಇಲ್ಲಲ್ಲಿ
ಬಿಸಿಲ ಇದ್ರೆ ಇಲ್ಲಿ ಬಾ ಒಂದ್ ಎರಡು ದಿನ ನಾಾನನ್ ಬರ್ದನ್ ಜ್ಯೋತರ್ಟನ್
ಇಲ್ಲ ಕಣ್ ಓದ್ಬೇಕು ನಾ ಎಲ್ಲ ಮರ್ತೋಗ್ಬಿಟ್ಟಿದೀನಿ ಅ ಈಗ ದುಡ್ಡಿಲ್ಲ ನೋಡ್ಬೇಕು
ಹೌದಾ
ದುಡ್ಡು ಕೊಡ ಕೊಡ್ತೀಯ ಬರ್ತೀನಿ ನಾನ ನಾಳೆ ಕೆಲ್ಸಕ್ಕೆ
ಎಷ್ಟ ಬೇಕ ಹೇಳ್
ಮನೇೆಯಲ್ಲಿ ಮಣ್ಣ ಹಾಕಿದು ಪೇಮೆಂಟೆ ಮಾಡಿಲ್ಲ
ಎಷ್ಟ ಎಷ್ಟ್ ಕೊಡಬೇಕ ಲೆ ಅದ
ಅದು ಫೋರ್ ಹಂಡ್ರೆಡ್ ಕೊಡಬೇಕುತ್ತಾನೆ ಒಂದ ಒನ್ ಡೇ ಕೆಲಸ ಆಯತ್ತಲ್ಲ ಮತ್ತೆ
ಏ ಮಗನೆ ಅದಕ್ಕೆ ಕಾಸು ಕೇಳ್ತೀಯಾ ನೀನು
ಇಲ್ಲ ಕಣು ಇಲ್ಲೆಲ್ಲ ಮಂಡೆ ಸೈಡ್ಲ್ಲ ಅದೆಲ್ಲ ಮಾಡಿದ್ರ ಅದು ಅಷ್ಟು ಕೆಲಸ ಮಾಡಿದ್ರೆ ಒಂದು ಒಂದು್ ತೌಸಂಡ್ ರುಪೀಸ್ ಕೊಡ್ತಾರೆ
ಹೌದಾ ಈ ನಾನೇನು ಮನೆ ಹೇಳಿದ್ನಲ್ಲ ನಮ್ಮ ಹೊಲಕ್ ಬಂದಿರಲ್ ನೀನು ನೀನು ರಾಜು.
ಹ್ಮ್
ಬ್ರೋ ಬನ್ನಿ ಮತ್ತೆ ಇದಕ್ ಹೋಗೋಣ ಮತ್ತೆ ತಿನ್ನೋಣ ಅಂತ ಅಂದೇ ಚಿಕನ್ ರೈಸ್
ಕೆಲ್ಸ ಮಾಡ ಅಷ್ಟೇನ ಕಾಮಾನಾಗ ಬಂದ್ರೆನೆ ಹೋಗೋದು.
ಕಾಮನ ಗಲ್ಲೈ
ಕಾಮನ್ಗಿ ಬಂದ್ರೆ ಬ ಅಂದ್ರೆೋಗ ಬರ್ತೀನಿ ನಾಳೆ ಬಿಟ್ಟು ನಾಡ್ ಬಿಟ್ಟು ಒಂದು ಟ ಡೇಸ್ ಬಿಟ್ಟು ಬರ್ತೀಿನಿ ಅವಾಗ ಹೋದ್ರಾಯ್ತು.
ನಾಳೆ ಬಾ ನಾಳೆ ಬಂದ ಹೋಗ ಬಿಡೋಣ ನಾಳೆ.
ಇಲ್ಲ ಕಣ ಹಬ್ಬ ದೂರ ಇಲ್ಲ ಅಷ್ಟು. ಎಷ್ಟು ಬಂದೇನ್ ಮಾಡಿ ಹಬ್ಬ ಮುಗ್ಕು ಬಂದ್ರಯ್ತ್ತ್ತೆ.
ಮತ್ತೆ ಊರ್ಗ್ ಹೋಗ್ತಾ ಇದ್ದೇನೆ ಅಂತ ಅಂದೇ ಮತ್ತೆ ಹಬ್ಬಕ್ ಬರ್ತಾ.
ಇಲ್ಲ ಕಣ ಊರಿಗೆ ಲೇಟ್ ಆಗ ಹೋಗ್ತೇನಿ ಸ್ವಲ್ಪ ಎಕ್ಸಾಮ್ ಇದೆಯ ಅಲ್ಲ.
ಹ್ಮ್
ಅರಾಮ್ ಸರಿ ಮುಗಶನ್ ಬಾರ ಅಂತ ಹೇಳಿದ್ದನೆ ನಮ್ದು ನಮ್ಮಣ್ಣ ಎಕ್ಸಾಮ್ ಹದೇಲೆ ಆರ್ ಸರಿಯಾಗಿ ಹೋಗ್ೇನೆಮಖಿ ಅವಸರದ ಬೇಡ ಅಂತಿದ್ದೇನೆ. ಅ ಆರಾಮ್ ಸರಿ ಅಬ್ಬಾ ಮುಗಸನ್ ಗೋಡ್ ಬಾ ಅಂತಾ ಹೇಳಿದಾನೆ.
ನೋಡಪ್ಪಾ ನೀನ್ ಇಷ್ಟ.
ಹ್ಮ್ ಪಲಕಂಪಟ್ಟಿ ಫ್ರೆಂಡ್
ಇಲ್ಲ ನಿನ್ ಬೆಟ್ಟೆ ಆಗಿಲ್ಲ ನಾನು
ಇಲ್ಲ ಕಣ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೀನಿ ಕಾಣ್ತಾ ಇಲ್ ಅವ್
ಎಲ್ಲ ಅವನು ಊರಲ್ಲಿ ಇಲ್ಲ ಅವನು ಎಲ್ಲಿಗೆ ಹೋಗಿದಾನೆ.
ಇಲ್ಲೇದಾನ ನಮ್ಮ ಹತ್ರಾನ್
ಇಲ್ಲ ಇಲ್ಲಿ ಊರಲ್ಲಿ ಇದ ಇಲ್ಲ ಅವನು.
ಹ ಇಲ್ಲ ಇಲ್ಲ ಇಲ್ಲ ಅವನ್ನು
ಬೇರೆಯವ್ರಗೂ ಬೇರೆಯವ್ರಿಗೆ ಹೋಗಿದ್ದಾನೇನು.
ಹೌದಾ ಆತರ ಏನ್ ಕಳ್ಸಲ್ಲಲ್ಲ ಅವನಿಗೆ.
ಇಲ್ಲ ಕಳ್ಸ್ತಾರ.
ಮತ್ತೆ ಏನ್ ಮಾಡ್ತಿದ್ ಹಲೋ ಹಲೋ
ಹಲೋ ಹಾ
ಬಾರಲ್ಲೇ ಒಂದ್ ಎರಡು ದಿನ ಊರ್ ಬಂದ್ ಹೋಗು.
ಬರ್ತೀನಿ ಕಣೋ ಅದ ಹೇಳ್ತಾ ಇದಾನ ಎಲ್ಲ ಟು ಟು ಡೇಸ್ ಕೆಲಸ ಇದೆ ಅಂತಾ ಆ ಮೇಲೆ ಬರ್ತೀನಿ.
ೂಡಸಲ್ ಮಳೆ ಬಂತ ಅಂದ್ರೆ ಮತ್ತೆ ತುಂಬಾ ಕಳೆ ಆಗುತ್ತೆ ಒದೆೆಲ್ಲ. ಹಾ ಬಾರ ಅಂದೆ ಒಂದ್ ಎರಡ್ ದಿನ.
ಟೂ ಡೇಸ್ ಕೆಲ್ಸ ಇದೆ ಕಣೋ ಬರ್ತೀನಿ ಖಂಡಿತ ಬರ್ತೀನಿ. ಹ್ಮ್
ಇಷ್ಟೇ ಹೇಳ್ತೀಯ ನೀ್ ಬರೋದಲ್ಲ ಮಗ
ಇಲ್ಲಾಕಣ ಅಬರತನೆ
ಏನನಪ್ಪಾ ಬರ ಇದೇ ತರ ಹೇಳ್ತ ನೀ ಎಲ್ಲಿ ಬರ್ದ
ಹ್ಮ ಎಲ್ಲ ಬರ್ತೇನೆ ಬರ್ತೇನೆ ಕೆಲಸ ಮಾಡ್ತೇವ ಬರ ಪೋನ್ಸ್ ಮಾಡ್ತೇವೆವ ನಾವು
ಇಲ್ಲ ಸ್ವಲ್ಪ ಊಟ ಕುೂಂತಿದೇವಲ್ಲ
ಹ ಊಟಕ್ ಬಿಟ್ಟಿದ್ರಾ
ಹಾಗೆ ನಿನ್ನ ನೀನ್ ಫೋನ್ ಹಚ್ಚದ್ರ ನಾವ ಫೋನ್ ಹಚ್ಬೇಕು ನಿನ್ಗೆಲ್ಲ
ಹ ಹ
ಅದಕ್ಕೆ ನಾನೇ ಫೋನ್ ಹಚ್ಚಿದ್ದು
ಅಸ್ತಿನ ಕಣೋ ನಾ ಅತಿನಿ ಸ್ವಲ್ಪಲ್ಲ ಕೆಲಸ ಇರ್ತಾರಲ್ಲ ಅವರು ರತ ರ ಬಾನಡಾವಕ
ತುಂಬಾ ಬುಿ ಆಗಿದೆ ನೀವು ಎಲ್ಲಿ ಫೋನ್ ಮಾಡ್ತೀಯ
ಇಲ್ಲ ಕಣ ಅಂಗನಲ್ಲಾ ಬರ ಹ್ಮ
ಇಲ್ಲಿ ಊರಲ್ಲಿ ಇರಲ್ಲ ಇಲ್ಲಿ ಇರದ ನೀವು
ಹಾ ಕಣ
ಹಗಿದೆಾ ಊರಾ ಕಿದೆ
ಹಾ ಇಲ್ಲ ಕಣ ಇಲ್ಲ ಯಾವತ್ರ
ಎಲ್ಲಿ
ಇಲ್ಲಿ ಹೊರಡೆ ಇದದೆನ್ನು ಮೂರ ಹತ್ರ
ಹೊರಗಡೆ ಇದೆಯಾ
ಹ್ಮ್
ನಿಮ್ ಕಡೆ ಬಿಸಿಲುಲ್ವಾ ಜಾಸ್ತಿ
ಇಲ್ಲ ಕಣ ಮಣೆ ಸೈಡ್ ಬಿಸಲು ಜಾಸ್ತಿ ಇಲ್ಲ ನಿಮ್ ಕಡೆ ರೈಚಸರ ಸೈಡ್ ಜಾಸ್ತಿ ಇದೆ ಕಣಾವು
ನಿಮ್ ಬಲ್ಲಿ ಜಾಸ್ತಿ ಏನು ಕೊಬ್ಬ ಆಾಕ್ತಾರಂತ ಹೌದಾ
ಹಾ ಕೊಬ್ಬು ಬೆಳಿತಾರೆ ಕೊಬ್ಬು
ಹೌದಾ
ನಿಮ್ಗೆ ಗೊತ್ತಾ
ಗತ್ತು
ಹೆಂಗ ಆ ತರ
ಹಾಗೆ ಗೊತ್ತು
ಓದ್ತಾರೆ ಸ್ಟಡಿ ಮಾಡ್ತಾರೆ ನೀವು
ರಾತ್ರಿ ಎದ್ರಲ್ಲಿ ನೋಡಿದ್ದೀನಿ ಮ್ಯಾಗ್ಸೀನ್ ಅಲ್ಲ ಇನ್ ಫೋನ್ ಅಲ್ಲಿ ನೋಡಿದ್ದು
ಹಾ ಬರುತ್ತಾ ಫೋನಲ್ಲಿ
ಹ್ಮ್
ಎಷ್ಟ ಎಷ್ಟ್ ಬೇಕ್ ಎಷ್ಟ್ ಕಿಲೋಮೀಟರ್ ಆಗುತ್ತಾ ಮಂಡ್ಯ ಇಲ್ಲಿಂದ ಅಲ್ಲೇ ನಿಮ್ಮಿಂದ
ನಮ್ ಕಡೆಯಿಂದ ಒಂದ್ ನಾಲಕ್ ನಾಲಕ್ನೂರು ನಾಲಕ್ನೂರು ಕಿಲೋಮೀಟರ್ ಆಗ್ಬೋದು
ಹೌದಾ
ತುಂಬಾ ದೂರ ಇದೆ
ಹ್ಮ ಹ್ಮ
ಹ್ಮ್ ಮತ್ತೆ
ಮತ್ತೆಲ್ ಭಾವ ನೀ
ಸೌಂಡ್ ಕೇಳ್ಸ್ತದ್ ಸೌಂಡ್ ಕೇಳ್ಸ್ತರ್ಲಿಂದ್ ಚೆನ್ನಾಗಿೆ
ಹಾ ಕೇಳ್ತಾ ಇದೆ ಕಣೋ ಚೆನ್ನಾಗ್ ಕೇಳ್ತಾ ಇದೆ ನನ್ಗೂ ಮತ್ತೇನ್ ಸಮಾಚಾರ
ಓಕೆ ಹೇಳ್ಬೇಕ್ ನೀನೆ ಎಲ್ಲ
ಹಾ
ನೀನ್ ಯಾವಾಗ ಬಂದಿ ಅಲ್ಲ
ನೀ ಏನ್ ಸ್ಟಡಿ ಮಾಡ್ತೀಯಾ ಹಾಗೆ ಅಲ್ಲಿ ಆಗತ್ತಾ ಆ ಊರಲ್ಲಿ ಸ್ಟಡಿ ಮಾಡಕ್ಕೆೆ
ಇಲ್ಲ ಒಂದ್ ನಾಲಕ್ ಹವರು ಬೆಳಿಗ್ಗೆ ಏಳ್ಬೇಕಂತೀನಿ ಅಲಾರಾಂ ಇಡ್ತೀನಿ ಮತ್ತೆ ಆಫ್ ಮಾಡಿ ಮಲ್ಕೊಂತೀನಿ
ಇಲ್ಲ ಕಣೋ ಬೆಳಗ್ಗೆ ಎಳದಾಗಲ್ಲ ಸ್ವಲ್ಪ ರಾತ್ರಿ ಹೊತ್ತ ಓದಿ ಮಲಗ್ಬೇಕು ಬೆಳಿಗ್ಗೆ ಕಾಮನ್ ಆಗಿ ಎಷ್ಟಕ್ಕೆ ಎಚ್ಚರಾಗುತ್ತೆ ಅಷ್ಟಕ್ಕ್ ಓದ್ಬೇಕು
ನಿಜ ಅದೇ ತರ ಮಾಡ್ಬೇಕ್ ಇನ್ ಮಂದೆ
ಹ್ಮ್
ಹ್ಮ್ ನೀನ್ ಎಷ್ಟ್ ರಾತ್ರಿ ಎಷ್ಟ್ ಓದ್ತಿಯ ಯಾವ್ ಟೈಮ್ ತನ
ಇಲ್ಲ ಕಣೋ ಕಡಿಮೆ ಆಹಾರ ಸೇವಿಸ್ಬೇಕು ರಾತ್ರಿ ಹೊತ್ತು
ಹೌದಾ ಮತ್ತೆ ಯಾವಾಗ್ ಯಾವಾಗ್ ಬರಕ್ ಊರಿಗೆ
ಲೇಟ್ ಇದೇನೆ
ಲೇಟ್ ಅಂದ್ರ
ಹ್ಮ್
ಹಲೋ
ಲೇಟ್ ಅಂದ್ರೆ ಇನ್ನು ಎಷ್ಟ್ ದಿನ ಆಗ್ಬೋದು
ನಮ್ಮತ್ತಿ ಪೋನ್ ಹಚ್ತಾ ಇದಾರೆ ಒಂದೆರಡ್ ನಿಮಿಷ ಹಚ್ತಿನಿ ಆಮೇಲೆ ನಿಮ್ಗೆ
ಹಾ ಸರಿ